ಹ್ ಹಲೋ. ಹಾ ಅಕ್ಕಾ ನೀವ್ ಆರಾಮ್ ಅದಿರಾ ಅಕ್ಕಾ.
ಹ ಅಮ್ಮೀ ಆರಾಮ ಅದಿನ್ ನೋಡ.
ಹಾ ಅಕ್ಕ ಹಾ ಅಕ್ಕ ನಿಮ್ದಕ್ಕ.
ಹಾ ಆಯ್ತಮ್ಮಿ ಏನ್ ಮಾಡ್ತಿದ್ರಮ್ಮಿ.
ಏನಿಲ್ಲಕ್ಕ ಸುಮ್ಮನೆ ಹಾಗೆ ಖಾಲಿ ಕುಂತಿದ್ದೆ.
ಹೌದಾ ಏನ್ ಬೇಜಾರಲ್ಲ್ದೀರಾ.
ಇಲ್ಲ ಇಲ್ಲ ಹಂಗೇನ ಇಲ್ಲಕ್ಕ.
ಹ್ಮ್ಮಂ.
ಹಾಗೆ ಸುಮ್ನೆ ಹಂಗೆ ಸೆಕೆಂಡ್ ಇವಾಗ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ.
ಆ ಅಮ್ಮೀ.
ಏನೇನ್ ಮಾಡ್ಬೇಕು ಏನೇನ್ ಇಲ್ಲ ಅಂತೆಲ್ಲ ಸುಮ್ನೆ ನೋಡ್ತಿದ್ದೆ ಅಕ್ಕ ಯೂಟ್ಯೂಬ್ ನಲ್ಲಿ.
ಯೂಟ್ಯೂಬ್ ನಲ್ಲಿ ನೋಡ್ತಿದ್ದ ನೀನ್ ನಿನಗ ಏನ್ ಓದ್ಬೇಕು ಅನ್ನೋದ ಇಷ್ಟ ಐತ್ ಅಮ್ಮೀ. ಈಗ ಒಬ್ಬೊಬ್ರದ ಒಂದೊಂದ ಇರ್ತ್ತಲ್ಲ ನೀ
ಹ್ಮ್
ಆಮ್ಮಿ.
ಹಾ ಅದೇ ಹಂಗೆ ಏನ್ ನೋಡ್ತಿದ್ದೆ ಅಕ್ಕ.
ನಿನ್ಗ ಏನ್ ಇಷ್ಟ ಬಂದಂಗ ಓತಿಯಾ.
ನಮ್ಮ ಮನೇಲಿ ಹಂಗೆನ್ ಹೇಳ
ನಿನ್ಗ ಏನ್ ಇಷ್ಟ ಬಂದಂಗ ಓದ್ತೀಯಾ.
ಹಾ ನಮ್ಮ್ ಮನೇಲಿ ಹಂಗೆ ಹೆಳ್ ತರಗ ಇಂದ್ರೆ ನನಗೆ ಇಷ್ಟ ಬರ್ತದ ಅದೇ ಓದ್ರಿ ಅಂತರ ಅಕ್ಕ. ಹಂಗೆನ್ ಇಲ್ಲ ಅಕ್ಕ.
ಇವಾಗಂದ್ರೆ ನಮ್ಗೆ ವ ಏನ್ ಇಷ್ಟ ಬರುತ್ತ ನಾವು ಓದಿದ್ರೇನೆ ಚೆನ್ನಾಗಿ ಯಾಕಂದ್ರೆ ಅವ್ರು ಹೇಳ್ತಾರ ಇವ ಅಂತ ಕೇಳಿ ನಮ್ಗೆ ಒಂಥರ ಆ ಏನೇನೋ ಗೊಂದಲ ಮಾಡ್ಕೊಬಾರ್ದು. ಯಾವದ್ರ ಬಗ್ಗೆ ನಮ್ಗೆ ಕುತೂಹಲ ಇತ್ ಮತ್ತೆ ಅದ್ರ ಬಗ್ಗೆನು ಓದಿದ್ರೆ ಮುಂದೆ ಬರ್ತೇವಿ.
ಹ್ಮ್
ಹ ಒಂದೇನಾದ್ರು ಗುರಿ ಇಟ್ಕೊಂಡ್ರೆ ಅದ್ರ ಬಗ್ಗೆನೆ ನಾವು ಮುಂದಕ್ ಹೋಗ್ ತಾನೆ ಇರ್ಬೇಕ ಇರ್ತೀವಿ ಇಲ್ಲ ಅವ್ರು ಹೇಳಿದ್ರು ಇವ್ರ ಹೇಳಿದ್ರು ಅಂತ ಕೇಳಿ ಸುಮ್ನೆ ಹೌದು ನನಗೆ ಇದ ಮಾಡಕ್ ಇಷ್ಟ ಇದ್ದಿಲ್ಲ ಅವ್ರ ಹೇಳಿದಂತ ಮಾಡ್ಬಿಟ್ಟೆ ಹಿಂಗ ಅರ್ಧದಲ್ಲಿ ಬಿಟ್ಬಿಟ್ಟೆ ಅನ್ನಂಗ ಆಗ್ಬಿಡತ್ ಇತಲ್ಲ ಆತರ ಇರಬಾರ್ದು ನಿನ್ಗ ಏನಾದ್ರು ಅನ್ಸತ್ತ ಹಂಗ ಆತರ?
ಇಲ್ಲಾ ಇಲ್ಲಾಕ್ಕ ಹಂಗೇನ ಇಲ್ಲಾ ಅನ್ಸಿಲಕ್ಕ. ನಮ್ ಇಲ್ಲ ನನಗೆ ಇಷ್ಟ ಬಡ್ತದ ಅದೇ ಓದು ಅಂತಲ್ಲ ಹೇಳಲ್ಲ ಇಲ್ಲ ಅಕ್ಕ ನಾನೇ ಹಂಗೇ ಓದ್ತಾನೆ ಇದ್ದೇಕ್ಕಾ.
ಹಾ ಏನ್ ಓದಿದ್ರೆ ಚೆನ್ನಾಗಿ ಏನಿಲ್ಲ ಅಂತ
ಹ್ಮ್ ಇವಾಗ ಅಕೌಂಟ್ಸ್ ಅಕೌಂಟ್ಸ್ ಮ್ಯಾಲ್ ಹೋಗ್ಬೇಕಾ ಫೈನಾನ್ಸ್ ಮೇಲ ಹೋಗ್ಬೇಕ? ಯಾವ್ದಾದ್ರೂ ಎಕ್ಸಾಮ್ ಬರಿಬೇಕಾ?
ಹಾ
ಹಾ ಇದು ಎಲ್ ಎಲ್ ಬಿ ಮಾಡ್ಬೇಕ ಹಂಗೆಲ್ಲಾ ಹಂಗೆ ನೋಡ್ತಾನೆ ಇದ್ದಕ್ಕ.
ಹ್ಮ್
ಹ್ಮ್
ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದ್ರೆ ಅದಿರೆ ಬಗ್ಗೆ ಬಗ್ಗೆನೇ ಓದೋದಾಗಲಿ ಬರೆಯೋದಾಗಲಿ ಮಾಡ್ತಿರ್ತರಲ್ಲ ಸ್ಟಾ ಫಸ್ಟ್ ಫಸ್ಟ್ ಇಂದನು ಮ ಮ ತಲೆಲಿ ಇರುತ್ತಲ್ಲ ಸ್ಕೂಲ್ ಆದ್ರು ಕಾಲೇಜ್ ಆದ್ರು ಇದ್ರ ಬಗ್ಗೆನೇ ನಾವು ಓದ್ಬೇಕು ಇದ್ರ ಬಗ್ಗೆನೇ ಇರ್ಬೇಕು ಆತರ ಎಲ್ಲಾ ಇರುತ್ತಲ್ಲ ನಮ್ ತಲೆಯಲ್ಲಿ ಓದ್ಬೇಕಾದ್ರೆ ಈ ಈತರ ಆದ್ರೆ ಚೆನ್ನಾಗಿ ಈತರ ಆದ್ರೆ ಚೆನ್ನಾಗಿ ಅಂತ
ಹಾ ಹಾ ಹಾ ಹೂಂ ಹೌದಕ್ಕಾ. ನನಗೆ ಹಂಗೆನ್ ಎಲ್ದಿಲ್ಲಕ್ಕ
ಹಾಂ
ಸುಮ್ನೆ ಹಾಗೆ ಫಸ್ಟು ಮೊ ಇಲ್ಲ್ ಇಲ್ಲ್ ನನಗೆ ಹತ್ತನೇ ಕ್ಲಾಸ್ ಇದ್ದಾಗೆಲ್ಲ ಎಂ ಬಿ ಬಿ ಎಸ್ ಮಾಡಮ ಆದ್ರೆ ಅದಕ್ಕೆ ಇವಾಗ ಇದು ಜಾಸ್ತಿ ಕರ್ಚಕ ದುಡ್ಡು ತುಂಬಾ ಹೋಗ್ತದೆ.
ದುಡ್ಡು ಜಾಸ್ತಿ ಇಡ್ಬೇಕ ಇವಾಗ ಎಷ್ಟು ಓದಿದ್ರು ಕಡಿಮೆ ಇವಾಗ.
ಹಾ ಹಾ
ಡಾಕ್ಟ್ರ ಆಗ್ಬೇಕಂದ್ರೆ ಎಷ್ಟು ಓಡಿದ್ರೂ ಕಡಿಮೆ ಕರೆಕ್ಟಾಗಿ ಇಂಗ್ಲೀಷ್ ಬರ್ಬೇಕು.
ಹ್ಮ್
ಅಮ್ಮ ನಾವ್ ಎಷ್ಟೆಷ್ಟು ದುಡ್ಡು ಕಟ್ತಿವ ಅಷ್ಟಷ್ಟು ಈಗ ಸಿಟ್ಸ್ ಸಿಗಲ್ಲ.
ಹ್ಮ್ ಇವಾಗ ಈ ಪಿ ಟಿ ಗೆ ಅಂತಾನೆ ಇವಾಗ ಎಂಟ್ರೆನ್ಸ್ ಪರೀಕ್ಷೆ ಅಂತ ಬರಿ ಬೇಕಪ್ಪ
ಹಾ ಅವಿ.
ಅದನ್ನ ಬರದ್ರೇನೆ ನಮಗೆ ಈ ಊರ್ನಲ್ಲಿ ಇದೆ ಈ ಊರ್ನಲ್ಲಿ ಎತ್ರಕ್ ಇರೋ ಕಾಲೇಜ್ನಲ್ಲ ನಮಗ್ ಸೀಟ್ ಸಿಗತ್ತಕ್ಕಾ.
ಹಾಮಿ
ಅಂದ್ರೆ ಅದ್ರಲ್ಲಿ ನಾವು ಎಷ್ಟೋ ಲಕ್ಷ ಜನ ಬರಿತಾರಕ್ಕ
ಹಾ ಹಾ ಹಾ
ಎಷ್ಟೋ ಲಕ್ಷ ಜನ ಒಂದ್ ಐದ್ ಲಕ್ಷ ಜನ ಬರದ್ರೆ ಬರೀ ಐವತ್ತು ಸಾವಿರದ ಒಳಗಡೆನೆೇ ಬರ್ಬೇಕಕ್ಕ ನಾವು ರಾಂಕ್.
ಓ ಹಂಗಿರುತ್
ಹಾ ಅವಾಗ ನಮಗೆ ಸೀಟ್ ಸಿಗುತ್ತಕ್ಕ ಅಂದ್ರೆ ಇದಾವಲ್ಲ.
ಹಾ ಈವಾಗಂತ ಮತ್ತೆ ಅಷ್ಟೊಂದ್ ಕಷ್ಟಪಟ್ ಓದಿದ್ರು ಸೀಟ್ ಸಿಗ್ಲಿಲ್ಲ ಅಂದ್ರೆ ನಮ್ಗೂ ಬೇಜಾರಾಗುತ್ತಲ್ಲ.
ಹ್ಮ್ ಇನ್ನ ಓದಕ್ಕೆ ನಮಗ ಇನ್ನ ಮ್ಮ್ ಎಂಟ್ರನ್ಸ್ ಪರೀಕ್ಷೆ ಅಂತ ಪಾಸ್ ಆಗಬೇಕಪಾ.
ಹಾ ಅಮ್ಮಿ.
ಹಾ ಅದೆಲ್ಲಾ ಹಂಗೆಲ್ಲಾ ಆಗಿದ್ದಿದ್ ನೋಡಿ ನಾನು ಎಂಬಿಬಿಎಸ್ ಬ್ಯಾಡ ಅಂದ್ಕೊಂಡ್ ಬಿಟ್ಟೆ ಅಕ್ಕ.
ಹಾ ನಾನು ನೋಡ್ದೇನೆ ಒಂದು ಫೋನಲ್ಲಿ ನೆಟ್ ಎಕ್ಸಾಮ್ ಅಂತ ಬರಿಯೋಕ್ ಅಂತ ಹುಡ್ಗಿ ಹೋಗಿ ಹಾ ಸಡನ್ ಆಗಿ ಅವರು ಟೈಮ್ ಒಂದು ಒಂದ್ ಟೈಮ್ನು ಬೇಡ ಒಂದ್ ಐದ್ ನಿಮಿಷ ಲೇಟ್ ಟಾಗಿದ್ದಕ್ಕೆ ಅವ್ರು ಒಳಗೆ ಬಿಡ್ಲಿಲ್ಲ ಅಮ್ಮಿ.
ಹ್ಮ್.
ಅಷ್ಟೊಂದ್ ಕಷ್ಟ ಐತಿ ಇವಾಗ ಓದೋದು.
ಹೌದು ಹೌದಕ್ಕ.
ಹ್ಮ್. ಏನಾದ್ರೂ ಗುರಿ ಇಟ್ಕೊಂಡಿವಿ ಅಂದ್ರೆ ಅದ್ರ ಬಗ್ಗೆನೆ ಯೋಚನೆ ಆಗ್ಬಿಡ್ತೈತೆ. ತಿ ನಾವು ಮಾಡ್ತೀವೋ ಇಲ್ವೋ ಮಾಡ್ತೀವೋ ಇಲ್ವೋ ಅಂತ ನಮ್ಗೆ ಗೊತ್ತಾಗಲ್ಲ.
ಹಾ ಹೌದ್ ಹೌದಕ್ಕ ಆಮೇಲೆ ಅದನ್ನ ಇದು ಮಾಡೋದು ಅದ ಏನೋ ಅಕ್ಕ ಮತ್ತೆ ದುಡ್ಡಿನ್ ಸಮಸ್ಯೆ ಅಲ್ಲಕ ಯಾವ ಎಲ್ಲರಿಗ
ಒಂದು ಸರಸ್ವತಿ ಒಲ್ದ್ರೆ ಲಕ್ಷ್ಮಿ ಒಲಿಯಲ್ಲ ಲಕ್ಷ್ಮೀ ಒಲ್ದ್ರೆ ಸರಸ್ವತಿ ಒಲಿಯಲ್ಲ.
ಹಾ ಅದು ನಿಜ.
ಹೂ ಇವಾಗ ನಾವು ಓದ್ತಾ ಇದ್ದೀವಿ ಅಂದೋರ್ಗೆ ದುಡ್ಡಿರಲ್ಲ ದುಡ್ ಇರೋರ್ಗೆ ಓದಿರಲ್ಲ. ಹಂಗ್ ಆಗ್ಬಿಡತ್ತಲ್ಲ.
ಹಾ.
ಆಗೇನಾ
ಅಂದ್ರೆ ಹಂಗೆ ನೋಡ್ಬೇಕಕ್ಕ ಇವಾಗ ಅಕೌಂಟ್ಸ್ ಮೇಲೆ ಕೂಡ ಹೋಗ್ಬೋದಕ್ಕ ಫೈನಾನ್ಸ್ ಮೇಲೆ ಹೋಗ್ಬೋದಕ್ಕ.
ನೋಡ್ಬೇಕು ಯಾವ್ದ್ ನಿನಗೆ ಜಾಸ್ತಿ ಇದು ಓದ್ಬೇಕು ಅನ್ನೋದು ಯಾವ್ದ್ ಇಷ್ಟ ಆಗುತ್ತೆ ಅದ್ ಮತ್ತೆ ಓದ್ಕಂತ ಹೋಗು.
ಹಾ ಇವಾಗ ಇದು ಎಲ್ ಎಲ್ ಬಿ ಗೆ ಕೂಡ ನಾವು ಕ್ಲಾಟ್ ಅಂತ ಒಂದು ಪರೀಕ್ಷೆ ಬರಬೇಕಕ್ಕಾ
ಹಾ ಅಮ್ಮಿ.
ಅದು ಕೂಡ ಕಾಲೇಜಿಗೆ ಸೀಟ್ಸ್ ಸಿಗಕೆ ಬರಿಬೇಕದು.
ಅದಾದ್ರೂ ಜಾಸ್ತಿ ದುಡ್ ಅಲ್ಲಮ್ಮಿ.
ಹಾ ಸ್ವಲ್ಪ ಎಂಬಿಬಿಎಸ್ ಗೆ ಇದು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಲ್ವಾ.
ಸಮಾ
ಹ್ಮ್ ಇವಾಗ ಏನ್ ಇವಾಗ ಏನ್ ಏನ್ ಓದಿದ್ರು ಕೂಡ ಕೆಲ್ಸಗಳು ಸಿಗ್ತಾನೆ ಇಲ್ಲ ಬಿಡ್ ಏನು ಅಂತ
ನ್ನುವು ಓದ್ಗೆ ಈಗಿರೋ ಎಕ್ಸಾಮ್ಗಳಿಗೆ ಎಷ್ಟು ಓದಿದ್ರು ಕಡಿಮೆನೇ ಇವಾಗ.
ಹ್ಮ್.
ಎಷ್ಟು ಓದಿದ್ರು ಏನ್ ಮಾಡಿದ್ರು ದುಡ್ ಸುರದ್ರುನು ಚೀಟ್ ಸಿಗಲ್ಲ ಓದಿದ್ರು ಒಂದೊಂದ್ಸತ್ಯ ನಮ್ಗೆ ಇದಿರಲ್ಲ
ಹ್ಮ್
ಹಂಗಾಗಿ ಏನ್ ಓದ್ಬೇಕ ಅನ್ನೋದೇ ಗೊತ್ತಾಗಲ್ಲ ಈಗಿನ ಹುಡುಗರಿಗೆ
ಎಷ್ಟೊಂದು ದಿನ ಇಂಜಿನಿಯರಿಂಗ್ ಮಾಡಿರೋರೆ ಎಲ್ಲಾರೂ ಇನ್ನು ಸಾಲ ಕೆಲಸ ಹೇ ಯಾವವು್ದೋ ಒಂದ್ ಸಣ್ಣ ಸಣ್ಣ ಬಂದಿ ಇಟ್ಕೊಂಡು ಅಂಗಡಿ ಇಟ್ಕೊಂಡು ಕೆಲ್ಸ ಮಾಡ್ತಿದಾರ
ಹೌದ ಓದೀವಿ ಅನ್ನೋದು ಕೂಡನು ಗೊತ್ತ ಅಷ್ಟೊಂದು ಇ ಕಾಬಿಟ್ಟಿರ್ತತಿ ಇವಾಗ ಅದ ನಾ ಓದಿ ಓದಿ ಓದಿ ಓದಿ ಸಾಕಾಗಿ ಹೋಗ್ಲಿ ಬಿಡಪ್ಪ ಬೇಡ ಬೇಡ ಅಂತ ಬಿಡೋರು ಇರ್ತಾರೆ ಒಬ್ಬೊಬ್ರು ಮಾಡೋರು ಇರ್ತಾರೆ
ಏನಾದ್ರು ಒಂದ್ ಗುರಿ ಇಕೊಂಡ್ ಹೋಗೋಣ ಅಂದ್ರೆ ಓದದಲ್ಲಿ ಹಿಂಗ ಆ್ ಬಿಡುತ್ತೆ ಒಬ್ಬೊಬ್ರಿಗೆ ಚೆನ್ನಾಗ ಆಗ್ತಾರ ಒಬ್ಬ್ರಿಗೆ ಚೆನ್ನಾಗ ಆಗಲ್ಲ
ಹಾ ಒಬ್ವೊಬ್ಬರು ಜಾಬ್ ತಲ ತಾಣ ಜಾಬ್
ಹ್ಮ್ ಅಂದ್ರೆ ಈಗ ಶ್ರೀಮಂತ್ರೆ ಎಲ್ಲಾ ತಗೊ್ಬಿಡ್ತಾರೆ ಬಡವ್ರಿಗೆ ಕಷ್ಟ ಆಗ್ತಿರೋದ ಈಗ
ಹ್ಮ್ ಹೌದು ಹೌದು
ದುಡ್ಡು ಇರೋರು ಹೆಂಗಾದ್ರು ಮಾಡಿ ಎಕ್ಸಾಮ್ ಬರ್ದು ಅದನ್ನೆಲ್ಲ ದುಡ್ಡೆ ಎಲ್ಲ ಕಟ್ಟಿ ಅವ್ರಿಗೆ ಪಾಸ್ ಆಗ್ಬಿಡ್ತಾರೆ ಏನಾದ್ರು ಮಾಡಿ ನಮ್ಮಲ್ಲಿ ಸ್ವಲ್ಪ ಪ ಮಧ್ಯವರ್ತಲ್ಲಿ ಇರೋ ಸ್ವಪ ಓದ ಕಡಿಮೆ ಎಲ್ಲಾ ಅನುಕೂಲ ಜಾಸ್ತಿ ಹಂಗೈ ನಾವು ಸ್ವಲ್ಪ ಹಿಂದ ಉಳಬಿಡ್ತೀವಿ
ಹೌದು ಅಕ್ಕ
ಹ್ಮ್ ಹ್ಮ್
ಹ್ಮ್
ನೀನ್ ಒಂದು ಏನಾದ್ರೂ ಒಂದ ಗುರಿ ಇಟ್ಕೊಂಡು ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸದಾಗ ತಗೊಂಡು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೊ
ಹ್ಮ್
ಹಾ ನಿಮ ಮನೇಲಿ ನೀಮ್ಮ ಯಾರಾದ್ರು ನೀವು ಓದಾರ್ದಾರಾ ಇದ್ರ
ಹಾ ನಮ್ ತಮ್ಮ ಅ ನಮ್ ತುಂಬಿಂದ ಸಾಲ ಇರ್ತದೆ ನ ಕಷ್ಟ
ಹ
ಇನ್ನಾಗುವ
ನೀವ ಇಬ್ರು ಓದಿ ಜಾಬ್ ತಗ ಕೆಲ್ಸ ತಗೊಂಡ್ರೆ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ದುಡ್ದು ಸಾಕ್ಬೋದು
ಹಾ ಅದೇ ಅದೇ
ಈಗ ಓದಿಗೆ ಇರೋದಲ್ವಾ
ಹಾ ಹೌದು ಅಕ್ಕ
ಹಾ ಓದಿದ್ರೆ ಚೆನ್ನಾಗ್ ನಮ್ಮನ್ನೆ ಒಂಂತರ ಗುರ್ಸಿ ಮಾತಾಡ್ಸ್ತಾರೆ ಇಷ್ಟ ಕೆಲ್ಸ ತಗದಾಳೆ ಅಂತ ಹಾ ಕೆಲ್ಸ ತಗದಾಳೆ ಹಂಗ ಹಿಂಗ ಅಂತ
ಹಾ ಹೌದು
ನಮ್ ಭವಿಷ್ಯನುೂ ಚೆನ್ನಾಗಿರುತ್ತೆ ಮುಂದೆ
ಹಾ ಹೌದು ಅಕ್ಕ
ಹ್ಮ್ ನೀವು ಓದದ ಕಾಯಿಗ ಓದವತ್ನಾಗ ಸ್ವಲ್ಪ ಆಕಡೆ ಈಕಡೆ ಅನ್ಲಾರದಂಗ್ ನಾವು ಓದ್ಕಂತ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ಹೆಂಗಿರ್ತಾರೆ ನೋಡ್ಕೊಂಡು ನಾವ್ ಗುರಿ ನಮ್ ಗುರಿ ನಾವ್ ಮುಟ್ಬೇಕು ಹ್ಮ್.
ಇತರ ನಾನು ಎಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡ್ತೇನಿ ಅಂತ. ಏನ್ ಮಾಡ್ಬೇಕ್?
ಹ ಇವಾಗ ಹಂಗೆ ಇರೋದಲ್ಲಮ್ಮಿ ಇವಾಗ ಏನೇನೋ ಕೆಟ್ಟ ಆಲೋಚನೆಗಳು ಏನು ತಲೆಗ ಹೋಗ್ಸ ಳ್ದೆ ಬರೀ ಓದ್ ಕಡೆಗೆ ಚಿತ್ತ ಇಟ್ಕೊಂಡು ಓದ್ ಅಂತ ಇದ್ರೆ ನಾವ್ ಏನಾದ್ರೂ ಗುರಿ ಸಾಧಸಕ್ ಆಗುತ್ತೆ. ಇಲ್ಲಾ ಅಂದ್ರೆ ನಮ್ ಕೈಲಿ ಏನ ಆಗಲ್ಲ ಅಂತ ಆಗ್ಬಿಡ್ತದೆ ಆಮೇಲೆ.
ಹೌದದಕ್ಕ ಹೌದು.
ಹ್ಮ್ ಈಗಿರೋ ವಾತಾವರಣದಾಗೆಲ್ಲ ನಾವು ಚೆನ್ನಾಗಿರ್ಬೇಕಪ್ಪಾ ಚೆನ್ನಾಗ್ ಬೆಳಿಬೇಕು ಅವ್ರ ಮುಂದೆ ನಾವು ಸೋಲ್ಬಾರ್ದು ಗೆಲ್ಬೇಕು ಚೆನ್ನಾಗ್ ನಮ್ ಗುರಿ ನಾವ್ ಮುಟ್ಬೇಕಪ್ಪಾ ಅನ್ನಂಗ ಇರ್ಬೇಕು.
ಹ್ಮ
ಏನ್ ಬಂದ್ರೂನು ಫೇಸ್ ಮಾಡಂಗಿರ್ಬೇಕು ಎಲ್ಲಾ ಎದರ್ಸೋ ಧೈರ್ಯ ಬರ್ಬೇಕು.
ಹಾ ಅಕ್ಕಾ ಹೌದ ಅಕ್ಕಾ ನಿಜಾ ಅಕ್ಕಾ. ಹೌದಕ್ಕ.
ಹ್ಮ ನೀವ್ ಆ ತರಾನೇ ಓದಿ ಚೆನ್ನಾಗಿರ್ರಿ.
ಹಾ ಅಕ್ಕಾ ಹೌದಕ್ಕಾ.
ಹ್ಮ
ಅದೇ ಅದೇ ಪ್ರಯತ್ನದಲ್ಲೇ ನಾನು ಕೂಡ ಚೆನ್ನಾಗಿ ನೋಡ್ಕೊಂಡು ನೀರ್ಧಾರ ಮಾಡ್ತಾ ಇದೀನಕ್ಕ. ಹುಡುಕ್ತಾನೇ ಇದ್ದೀನಕ್ಕ ಹಂಗ ಹಿಂಗ ಎಲ್ಲಾರ್ನ್ನ ಕೇಳಿ
ಹ್ಮ್
ಎಲ್ಲಾರ ಸಲಹೆ ತಗೊಂಡು ನೋಡ್ತಿದನಕ್ಕ ಏನ್ ಮಾಡ್ಬೇಕು ಏನಿಲ್ಲ ಅಂತ.
ಏ ಓದ್ದಿ ಕೇಳ್ಕೊಂಡು ಎ ಏನೇನ್ ಎಕ್ಸಾಮ್ ಬರಿಬೇಕ ಕೂ ಏನೇನಿಲ್ಲ ಎಲ್ಲದನ್ನು ಕೇಳ್ಕೊಂತ ಇರ್ಬೇಕು ಅವಾಗವಾಗ ಓದ್ಯರ್ನ ಕೇಳ್ಕೊಂತ
ಹೌದಕ್ಕ.
ಹ ಅಂತಳ್ಕೊಂತ ಅವ್ರ ಬಗ್ಗೆ ನೋಡ್ಕೊಂತ ಇರ್ಬೇಕು. ನಿನ್ಗೂ ಸ್ವಲ್ಪ ಹಾ ಯೋಚನೆಗಳು ಬರ್ತಾವ ಹಿಂಗ ಓದಿದ್ರ ಹಿಂಗ ಆಗುತ್ತಲ್ಲ ಅಂತ.
ಹ್ಮ್ ಹೌದಕ್ಕ
ಸರಿ ಅಮ್ಮೀ ನಾ ಮತ್ತೆ ಮಾಡ್ತೇಮ್ಮ.
ಹಾಕ್ಕಾ.